ಎಲೋ ಬಸ್ಸು ಏಳು ಬಸ್ಸು
ಬಸ್ಸು ಅಲ್ಲೋ
ಹಲೋ ಬಸ್ು ಹೇಗಿದಿಯಾ
ನಾನೇನ್ ಗಂಟಲು ಸುಲಂಗ್ ಮಾಡ್ದ
ಎಲ್ಲ ರವಿ ಚೆನ್ನಾಗಿದ್ದಯಾ ಹಲೋ
ಕೇಳ್ ಉಷವಾಮ ಹಲ
ಕೇಳ್ತಿದ್ದಿ ರವಿ ಹೇಳು ಹೇಳೈ
ತೊಗರಿ ಒಬ್ರು ಹ
ಬ್ ಎಷ್ಟ ಎಷ್ಟ ಕೊಟ್ಲಿ ಲೇ ಗೇಮ್ ಮಾಡಕ್ ಗೇ ಮಾಡಕ್ ಎಷ್ಟ್ ಕೊ
ಫ್ರೀ ರಿಜಿಸ್ಟರ್ ಮಾಡೋಗಿದ್ದೀವಿ
ಅಂತವಾದರಿರಾಲ್ಲ್ವಾ
ಏ ಒಂತ ಬಾ ಏ ಒಂದ ತಿಂಗಳ ಐತ್ಲಿ ಅದ್ ಮಾಡಿ ಅದ
ಸಾಮನಲಿ ಎಲ್ಲ ಆರಾಮ್ ಮಸ್ತ್ ನ ತು ಗ ಅಂತ ಪ
ನಾನು ಮಾಡಿಲ್ಲದು ನಮ ಸೀನಿಯರ್ಸ್ ಮಾಡ್ಯಾರ
ಅಲ್ಲ ಅಂತ ಬರೇ ಕನ್ಸ್ಕಾಣಕ್ಕೆ ಎಂತ ಕುಂದಿರ್ಬೇಕು ನಾವು ಅಂತ ಬರ ಕನ್ಸಕಾಣಿಕ ಅಂತ ಕುಂದಿರ್ಬೇಕು ದಿನ ಹೋಗೋದ ದಿನ ಹೋಗೋದೈತಿ
ನಾಳಗ್ ಒಂದ್ ದಿವ್ಸ ಐತ್ ಲಾಸ್ಟ್ ಅದು ಇದು ಲಾಂಚ್ ಮಾಡಕತ್ತರ್ಲ ಹೊಸಾಗಿ ಎ ಬರತ್ತತಲ್ಲಾ
ಯಾವ್ದ
ಹೊಸ ವಿ ಅದ್ರ್ ಹೆಸ್ರೇ ಬರಲಾಗದ ನೆನಪು ಜಿ ಟಿಫೈವ್
ಜೇಟಿಫೈವ್
ಜಿ ಟಿ ಫೈವ್ ಗೇಮ್ ಆಟೋ್ ಅಷ್ಟೇ ಗೊತ್ತಿರ್ತ ಇನ್ನೊ ಬರ ಚಂತನ ಬುಕ್ನ ಇದದ್ದು ಹೋಕಿ ಯಾರಂತ ಅಕಿ ನೀನು ಅಕಿ ಯಾರಂತಕಿ ನೀನು
ಯಾಕಿ ನನ್ನ ಫೇವ್ರೇಟ್ ಅದ ಗೇ ಮರ್ಸ್ ಮತ್ತ ಆ ಯೂಟ್ಯೂಬ್ನ ನೋಡ್ಲಿಕ್ಕೆ ಚಂದ ಆಟ ಆ ಅಂಕಿತ
ಅಲ್ಲ ಅಂತಪ್ಪರಿೀ ಸುಳ ಯಾವ ಹುಗಿ ಮಸ್ತ್ದಳ ಅಂತ ಮಾಡತಿನಿ ಸುಳ
ೀಮರ್ ಮಚಾಕಿ
ಹ್ಮ ಮತ್ತೆ ಗೊತ್ತಲ್ಲ ಗೊತ್ತಿತ್ತ ಅಲ್ಲಿ ಮು ಹಾಕಿ ನೋಡಿ ಅಲೋ
ಮತ್ತ ಹೆಂಗ ಮತ್ ಈಗೇ ಮಾಡ್ಬಿಟ್ಟಿ ವಜ್ಜಾಗ ಹವ ಆಗ ತವ ಜೆಗ
ಯಾರ್ದ ಎದೂಕು ಇವಾಗ ಬಂದಿದ್ದು ಲೇಪ್ ಎಲ್ಲ ಯಾರು ಯಾರು ಅಂತಕಾರ ಬೋಳಿ ಮಕ್ಕಳು
ಹ ಅದಕೇ ಮದ ಎಲ್ಲಾ ಉಡಿಚಿದ್ದ ಪಟ್ಟ ತಕೊಂಡೋಗಿದೆ ಅದಕ್ಕೆ ಅವ ಅವಾಗ್ಬಿಟ್ಟದ
ಸ್ನಾಯಪ್ ಯೂಸ್ ಮಾಡ್ತೇನ್ಲ
ಹ್ಮ್ ಯಾಕ
ಬರ್ಲ ಗಿತ್ತಲ್ಲಿಯ ನಿಂದು
ಮಾಡ್ತೀನಿ ನಾನು ಬಾಳ ಜನ ಆಯ್ತು ಮಾಡ ಆಯ್ತು
ಅದ ಏನ ಅಂತಾರಲ್ ರಿಕ್ವೆಸ್ಟ್ ಕಳಸ್
ವಿಶ್ಧಾ
ಹಾ
ಕಳಿಸ್ತ ನೋಡಿ ಈಗ ಹೆಸರು ಏನಂತ ಇದ್ದಾಳಿಂದ
ನನ್ ಹೆಸರು ಪವನ
ಪವನ
ಹ ತ ಪವನ್ ಅಷ್ಟೇ ಇನ್ನ ಅವ್ನು ಇರಗಾಲಿಲ್ಲ ತಿರಗಲ್ಲಲ್ಲೇ ಆ ಹಾ
ಸೇವೆ ಮಾಡ್ಕೊಂಡಿದ ಅೇ ನಿ ಸೇವೆ ಮಾಡ್ಕೊಂಡಿದ್ದಲ್ಲ ನಾನು
ಸ್ನಪ್ ಬಂದಿಲ್ಲ
ನಿನ್ಗ್ ಬಂದವ ನನಗೆ ಗತ್ತ ಬಂದಾವ
ಮತ್ತ ನಾ ನಿಂದು ಬರಲ್ಲಗೆ ಅಲ್ಲಿ ಒಂದು
ನಾನ್ ನಿನ್ಗೆ ಆಗಿದಾರಲ್ಲ ಬರಕ ಆಗ್ಲ ಎಲ್ಸದ್ದು ಈ ಈ ಬತ್ ಈ ಬಂತ ನೋಡಿಗ
ಹಾ ರವಿ ಬತ್ ರಸ್ ಹ ಬ್ರೇಕ್ ಹಓದು ಸುಳಿ ಮಗ
ಅಲ್ಲ ಸು ಮ ಎಕ್ಸಾಮ್ ಅದಾವ ಬರಕೈತ್ನ ಇದು ಇದು ಬರಿಯಕತ್ತಿ ನ
ಹ ಹ್ಮ್ ನಾನು ಸ್ನ್ಯಪ್ ಆಕ್ತೀನಿ ನೋಡಿ ಈಗ ನಾನು ಓದಕತೀನಿ
ಆಕಾಲ ಮಾಡ್ ಮಾಡ ಕೊಡಿಂಗ್ ಮಾಡ ದುನಿಯಾ ಮಾಡಿ
ಜವನೂರು ಮತ್ತೇ ನಡ್ಸಿರವೇ
ಹೇಳಬೇಕು ಮತ್ತೆ ನೀನೆ
ಹಾ ಹವಾ ಬೂಲಿ
ಲೇ
ಹ್ಮ್ ಎಂದ ನ
ಊರಿ ಯಾವಾಗ್
ಹ ಅಲೋ
ಊರಿಗೆಂತ ಹೋದ್ಲಿ
ಸರಿ ಇನ್ನು ಲೆಟ್ ಆದ್ರೆ ಕೋಡಿಂಗ್ ಇನ್ನೂ ತ ಇಲ್ಲ ಅದೇ ಇಲ್ಲಪ್ಪಾ ಒಂದ್ ತಿಂಗ್ಳ ಇಲ್ಲ ಇರ್ತನ್ ನ ಇಲ್ಲ ಏನ್ರ ಕೊಡಿಂಗ್ ಬಾ ಹ ಅದು ಹೊ ಇಲ್ಲಿ ಮಾಮೂ ಎರ ದುಡಿಬೋದ್ಲಿ ಒಂದ ದಿನದಾಗ ಹಲೋ
ಜಪಟು
ಹಾ
ನನಕ್ಕೆ ಹೋಗದಯ
ಹ ಾ ಕಾನಾ ಗಲ್ತ
ಮಾಮೂ ದೇವನದು
ಏಏ ಅದಣ ರವಿಣ ಹಲೋ ಇದಲ ಹಲೋ
ಹಲೋ ಹಲೋ
ಅಯಾಳ
ಏ ಒಂದ್ಿಂದಾಗ ಒಂದ್ ಹದ್ನೈದುನೂರು ಸಾವ ಎರಡ್ ಸಾವಿರ ತಂದ ಡಿ ಬದ್ಲಿ
ಪಕ್ಕಾ
ಆರಾಮ್ ಕುದುಡಿಬಹದ್ ನೀನು ಇವ್ ಇಳ ತ ಹೋಗಬೇಕು ಆ
ನಿಮ್ ರೂಮ್ನೆ ಒಂದ್ ವಾರ ಅಲ್ಲೇ ಬರ್ತೀನಿ
ನಮ್ರೂನ ಇಲ್ಲೆಲ್ಲಿ ಯಾರಾರ ಇ
ಒಂದ್ ವಾರ ಇರ್ತೀನಿ ರಾತ್ರಿ ಅಲ್ಲೇ
ಹ್ಮ್ ನಮ್ಮ ನಮಗೆ ಅಡ್ಜಸ್ಟ್ ಲೆಪ್ ಓ ಇಲ್ಲ ನಮ್ಮ ನಮಗೆ ಅಡ್ಜಸ್ಟ್ ಜಗಡಾತಿ ನಾವೇ
ಹೂ ನಾೇನ್ ರಾತ್ರಿ ಹನ್ನೆಡಕ್ ಬತೀನಿವು ಒಂದ ಕೋ್ವು ಮಲ ತಟೆ ಮು ಕೋತಿನಿ ರತ್ರಿ ಹ ಇಡ್ತಿನಿಾನು
ಯಾವಾಗ
ಎೆ ಅಳ ಒಂದುರ್ತಾನ
ಅಲ್ಲದೇ ಯಾವಾಗ ಅನ್ಿಸ ಆೋಗತ್
ಹ ಈಗ ಒಂಬತ್ತ ಹತ್ತನೇ ತಾರೀಕ್ ಬರ್ತ್ ನೋಡ ಅಂತ ಬಂದ
ನೋಡ್ತನಂತು ಅವಾಗ ಹೇಳೇತ್ ನನ್ಗ
ಹ್ಮ್ ಮತ್ತೆ
ಅಲ್ಲಿ ಅಲ್ಲಿ ಇಲ್ಲ ಇಲ್ಲಿ ಅಲ್ಲಿ ಸಿಟಿದೊಳ ಹೊಡಿಬೇಕಕ್ ಲೈ ಇಲ್ಲಿ ಜಾಸ್ತಿ ಆಡರ್ ಬಡಲ್ಲ
ಸುಣ್ಣಿ ಹೆಂಗ ನಮ್ ದೋಸ್ತ ಜೊತೆ ಸುಮ್ಮ್ನೆ ಯಾವಾಗಾರ ಓ್ತಿದನಿ ಅಲ್ಲ ಒಂದೊಂದ್ ದಿವ್ಸ
ಹ್ಮ
ಟ್ರಾಫಿಕ್ ನಾಗ ಸತ್ತಲ್ಲ ಇಲ್ಲಿ
ಅಲ್ಲ ಇಲ್ಲಿ ಅಲ್ಲಿ ಟ್ರಾಫಿಕ್ ಸ ಬಿಡ ಆಡ್ರ ಬಿಡೋ ಇಲ್ಲಿ ಆಡ್ರಗ್ ಬಿಬೇಕಕ್ ಜಾಸ್ತಿ ಬಬೇಕು ಆರ್್ರ ಆರ್ಡರ್ ಬಳ ಇ ವೈಕತ್ತಾ
ಮೇಲೆ ಓತೈತಿ ಆದ್ರ ಲೇಟ ಆಗ ಕೊಡ್ತಿವಿ ಅದೇ ಅಭ್ಯಾಸ್ರಲ್ಲಿ
ಆರ್ಡರ್ ಬಳ್ಬೇಕು ಆಕ್ಚುಲಿ ಇಲ್ಲಿ ಅಲ್ಲಲ್ಲಿ ಸಾಯಿ ಇಲ್ಲಿೋಡ್ಗ ಅರ್ಧ ತಾಸ ಆರ್ಡ್ರ ಕೊಲ್ಲ ಮೂವತ್ ನಲವತ್ ಮಂದಿ ಕ್ಯೂ ಹಚ್ಚಿರ್ತಾರೆ
ಎಲ್ಲಿ
ಇಲ್ಲೇ ಕ್ಯೂ ಇರ್ತದ ಅವ್ರದ್ದ ಎಲ್ಲಾ ಆಗಿ ನಮಗ್ ಬರ್ಬೇಕಂದ್ರೆ ಒಂದ್ ಅವರ್ ತಾಸ ಒ ತಾಸವತ ಜಮಟು
ಲಾಭ ಐತೆ ಅಂತೆ ಆದದ್ರಾಗ
ಲಾಭ ಆಯ್ತು ಆರ್ಡರ್ ಬಳ್ಬೇಕಲ ಇಲ್ಲಿ ಆರ್ಡರ್ ಬಳಲ್ಲಿದ್ರ ಸಾವಿರ ಆರಡ್ ಸಾವಿರ ತನ ಮಾಡ್ಬೋದು
ಹಾ
ಆಡರ್ ಬಳಕನ್ ತಲ ಮಾಡ್ತಿದೆ ನಾ್ ಮಾಡಿದಿದ್ದ ಲಾಸ್ಟ್ಟಗ ಒಂದು ಎಂಟ್ನೂರ ಒಂಬೈನೂರ ತರ ಮಾಡ್ಕೊಂಡು ಬಂದ್ಬಡ್ಿದಿ ಶಂಟ ಐ್ನೂರ ಅೂ ಸಲ ನಂತರ ಏನು ಆರ ಒಂದ್ಸಲ ಅದ್ರಲಷ
ಹಾ
ಬಾಳ ದನ ಮಾಡ್ವ ಮ ಬಾಳ ದನ ಮಾಡಿದ್ವ ಅ ಬರೀ ಇವ್ಲಿಕ್ಕೆ ಹೋಗ್ತ ಅದ ಕರ್ದ
ಹಾ
ಅದ ಗಾಡಿ ಇರ್ತ್ತಲ್ಲ ಗಾಡಿ
ಹಾ
ಅದಕ್ಕೆೇ ಹೋಗಿ ತರದ ಕದ
ಎಷ್ಟ ದುಡ್ದ ಹೇಳಿ ಟೋಟಲ್
ಎಷ್ಟ ಅಂದ್ರ ಗ ಅದು ಎಷ್ಟ ಅಂತಂದ್ರ ಈ ಗಾಡಿಗೆ ಎರಡ್ ಸಾವಿರ ಕೊಡ್ತವಂತನಿಲ್ಲ ಒಂದು ಆರ್ ಸಾವಿರ ತನಂದ ಡಿದ ನೋಡಿ ಆರು ಸಾವಿರ ತಂಡ ಡುುದ ನೋಡು ಒಂದು ವಾರದರ್ಸರ್ ಹಲೋ ಹಲೋ ಸತ್ ಪಾವ್ಯಾ ಹಲೋ ಲ ಇ ಆರು ಸಾವಿ ತೋ ಇಲ್ ಕೇಗ ಆಗಲ್ಂಟ
ಇ ರ ಅಭು
ಹ್ಮ
ಅಟ್ಟೆ ಲೈನ್ದಾಗಿ ಒಬ್ರಿ ಪೂನ್ ಹಚ್ಚೆಗತ್ತತೀನಿ
ನವು ತು ಅಚವಾಡ ಪಾವ ಹ ತಡೆ ಪವ ಹತ್ತು ನಿಮಿಷ ತಡೆ ಹ ನ ತು ರಾಜಚವಾಡ ನ ಎರಡು ನಿಮಿಷ ಐ ತಡಿಪತ ಕೂಡ ಹವೇ ಹವ ರಾಮ ಚಲ್ಲ ಹಬ್ಬ
ಇನ
ಹಚ್ವಾಡ್ಲ ನಂತೂ ಹಚ್ವಾಡೋನು ವೈಕ ತೋತದದು ನಾವು ತೂರಿನ ಒಂದ್ನ ಒಂದ್ ನಿಮಿಷ ಐತಿ ತಡೆ ಅಷ್ಟೇ ಇನ್ನ ಒಂದ
ಇ ಆಡ ನಿಮಶರ್ ಗಫ ತುಂಬ್ರತ್ತು ಯ ದನ ಗ ತುಂಬ್ರ
ಏ ಆಯ್ತೊಮ್ಮ ಮರಿ ಇದನ್ನ ಇದನ್ನ ಮಗಸಗಸ ನೀ ಹೆಂಗನ ಮಾಡ್ ಕುಡಿಸಸ್ಕೊ ನ್ಚಕ್ ಹೋಗಲ್ಲ ನನ್ ವೈಕ್ ಅಂತ ಕಡೆ ಗಾಡಸ ಕಿತತ ಮರ ಸೋಮಗನು ಒಂದ್ ನಿಮಿಷ ಐತಿ ತಡೆ ಅಂತ ಹೇಳಿದ್ರೆ ಅಡ್ಸಕ್ ಆಯ್ತ ಕೊ ಶೂಂಟ ನೋವು ಸರ್ ಆಚಿರ್ ನ ಆ ಇಲ್ಲೋಢ ನ ಹಾಗಳೇ ನ ಹತ್ತು ನಿಮಿಷ ಬುಟ್ಟಿಗೆಷ್ಟ ಕಟ್ ಮಾಡಿ ಇಲ್ಲ ಮುಚು ಒ ಎಷ್ಟ ಕಾಲ್ ಬಂದು ಹೋಗ್ತೇನೆ ಅಳ ಹಲೋ ಹವ್ಯಾ ರೋ ತೊಳ ಸುಲಮ ಆರು ಮಾಡಳ ಇಡದಲ್ಲಿ ನಲ್ಲ ಒಂದ ಅಷ್ಟನೇ ಕಾಲ ತು ನೀಡಿಸಬಿಟ್ಟ ನಂತ ನಿದ್ದೇನೆ ಪವನ ಅಣ್ಣ ಅಣ್ಣ ನೀನ್ ಕಾಲ್ ಬಿಲ್ತೀನೋ ಮಾರಾಯ ತಕ ಹ ಮಾಡ್ ಬೇಡ ಲೇ ಪವ್ಯ ಈ ಸುಳೇಮಗನಿಗೆ ಏನ್ ಕಾಲಮರು ತಗೊಂಡ್ ಹೋಡದರನು ಅದೇ ಹಣೆಬರಹ ಅವ್ವ ಲೇ ಎಂಬತ್ ರೂಪಾಯಿ ಲಾಸ್ ಮಾಡಿ ಇಟ್ಟಲ್ಲಿ ಏ ನಿಮ್ಮವ್ವನ ನಾಚಿಗೆಟ್ಟು ಸುಳೇ ಮಗನೆ ಪವ್ಯ ಹಣ ಪವ್ಯ ಲೇ ನಿಮ್ಮವನ ಪೋನ್ ಹಚ್ಚಿದ್ದಿಲ್ಲ ಹಚ್ಚಿದ್ದಿಲ್ಲ ಯಾರಿಗೆ
ಏ ಎಟ್ ಬಯ್ಯಕತಿಯೋ ಹಂಗ ಮಾತಾಡಕತಿ ನಿನ್ ಜೊತೆ ನ ನಾನ್ ಬ್ಯಾರೆ ಫೋನ್ನ್ಯಾಗ ಮಾತಾಡಕತ್ತಿನಿ
ಅಲ್ಲೋ ಸುಳೇ ಮಗನೇ ಅದು ವೈಕಂತ ಹೋಗ್ಬಿಡ್ತದ ಎಂಬತ್ತು ರೂಪಾಯಿ ಲಾಸ್
ಏದಕ ಎದಕ ಲಾಸ್ ಅದೈತಿ ಫೋನ್ ಕಟ್ಟಾದ್ರೆ ಏನ ಮೋನ್ ಹಂಗ ಏನ ಇಲ್ಲ ಇಬ್ಬ್ರ ಜೊತೆನ ಮಾ ಮಾತಾಡ್ಬೋದು ಗೊತ್ತೆ ನನ್ಗೆ ನಾನ್ ಮಾತಾಡ್ದ ಇಟ್ಟ ತನ್ ಕೇಳಕತಿತ್ತು
ಕೇಳಾಗತಿತ್ತು ಮತ
ಮತ್ತೆ
ನನ್ ನಾನ ಕೂಡ ಮಾತಾತಿದ್ದಿಲ್ಲ ನನ್ ಕೂಡ ಮಾತಾಕತಿದ್ದಿಲ್ಲ ಆ ನೀನ್ ನನ್
ಏ ನಿಮ್ಮೊನಾ ನೀನ್ ಜೊತೆನ ಮಾತಾಡಕತಿದ್ದೆ
ನನ್ ಜೊತೆ ಮಾತರಾಗಿಲ್ಲ ಯಾರಿಗೆ ಹಬ್ಬಸಿದ್ದ ಬೇರೆಾದ್ರರಿಗೆ ಏನ ಮಾರಾಗಿದ ಕ ಕೆೇಳಸಿ ಆಗುದಿಲ್ಲ ಎಲ್ಲ ಮಂದಿ ಮಾತಡದೆಲ್ಲ ವೈಕೆ ವೈಕೆಲಲ್ಲ
ಕುಂಡಿ ಇಡ್ತಕೋ ತಿ ಹೆತಿಟ ನನ್ಸ್ತನಿ
ಆ
ನಾನ್ ಹಸ್ತೇನೆ ಹಿಡ್ಲ್ಯಾ
ಫಲ ಹಚಿದಾಗ ಏನ್ರ ನಂಗ ಆಯ್ತ ಆಯ್ತ ಹತ್ ಹಚ್